ಎಳಿಲ್ಲ ಆರ್ ಸಾವಿರ ಏಳ ಸಾವಿರಡ್ತ್ ನ ಅಷ್ಟೇಿ ಆಡಿದ್ ನನುವು
ಏಳು ಸಾವಿರ ಕೊಡ್ತಾನ ಮತ್ತ ನನ್ ಬಸ್ಿಗೆ ಎಂಟ ಸಾವಿರ ಒಪಿಗ ಅಲ್ಲಿ ಎಮಂತ ಹಾ ಮತ್ತೆ
ನಿನ್ಗ್ ಅಪ್ಪಿ ಅಂತ ನಿನಗ್ ಯಾಕಂದ್ರೆ ನಿನ್ಗ ಹೊಗಿಂದ ಇದ ಡಿಗ್ರಿ ಮದೈತಿ ಶೆ ಇದ್ದ ಒಂದ್ ಸ್ವಲ್ಪ ಹದಯ್ತು ನಾ ಅವನ್ಕ ಕಲ್ತೀನಿ ಎಲ್ಲಾ ಹೆಂಗ್ ಮಾಡಿದ್ರಿ ನೂ ಅಂತಗ ನಾ ಏನ್ ಕೇಳಲ್ ಅಂತ ಮಾಡ್ಬಿಟ್ಟ
ಅದಕ್ಕೆ ನಾ ಏನ್ ಮಾಡತನಿ ಸರ ಬಾಳ್ ಡಾಕ್ಯುಮೆಂಟ್ಸ್. ಮನಾಗ ಮನಗ್ ಮನಗ್ ಕೆಲ್ಸದೆೇವಾ. ಎಲ್ಲ ಮ ಅದಕ್ಕೆ ಎಲ್ಲಿ ಹೋಗೋದಲ್ಲ ಅ ಅಲ್ಲಿ ಅವ ಎಷ್ಟು. ಏಳ್ು ಸಾವಿರ ಬರೀ ಒಂದ್ ತಿಂಗಳಕ್ ಕೊಡ್ತಾನ ಬಾ ಇಲ್ಲಿ ಇದು ಏನ್ರ ಹಿಂಗ ಡೆಲಿವರಿ ಮಾಡಕ್ ಹೊದಿ ಅಂದ್ರ
ಒಂದು ವಾರ ಕಳಸ
ಅದ್ರಕನ ಕಡೆ ಆಗತದ ಒಂದ ವಾರದಾಗೆಲ್ಲ ಒಂದ್ ವಾರದಾಗ ಅದಕ್ಕ ಡಬಲ್ ತೆಗ ಹಣ್ಯಡ್ ಸಾವಿರ ತಗಿತಿನಾ ಅವ ಇಲ್ಲಿ ಇ ತಿಲಪಟ್ಟ ಅವ ಅದಕ ನಾ ಚಲೋಪ
ಅೇಡ ಅಲ್ಲ ಇದ ಬಿಡ ಡೆಲಿವರಿ ಮಾಡ್ಕಂತ ಇದಬೇಡಣ
ಇಲ್ಲೇ ಇದ್ ಬಿಡ ಬಾಗ ಬಿಡು ಬಟ್ ಮತ್ತ ನ್ ಮನಿಗ್ ನೆನಪ ಆಗತ್ತಲ್ಲ ಏನ್ ಮಾಡ್ತರಿ ಮನಿ ಕಟ್ಟಾರ ನೋಡ ಮನಿ ಕಟ್ಟಾರ್ ಹೂ ಮಾರ ನಮ್ದ ಈಗ ಈಗ ಮನಿ ಪೇಂಟಿಂಗ್ ನಡ್ದ ಈಗ ಲಾಸ್ಟ್
ಇಲ್ಲ ಇಲ್ಲ ಡೆಲಿವರಿ ಮಾಡ್ಕಂತ ಇದ್ದ್ ಬಿಡು ಒಂದ ತಿಂಗ್ಳಗನ ಮತ್ತೆ ಹೋಗ ಹೋಗ ಬಾ ಒಂದ ತಿಂಗಗಳಳಗಾನ ಹೋಗಿಸಿ ಮತ್ತೆ ಬಂದ್ಬ
ಹಂಗೆ ಮನ್ಾಗ ಬಾ ಅನಗತ್ತಾರ ಮನಿ ಈಗ ಹಷ್ಯಾರಿ ಮನಿ ಕೆಟ್ಟಾರ ಮೊನ್ನೆ ಮ್ಯಾಲ
ಹಾ
ಅಜ್ಜಿನ ಒಂದ್ ಸ್ವಲ್ಪ ಪೇಂಟಿಂಗ್ ಪೇಂಟಿಂಗ್ ಉಳಾದದ ಅಷ್ಟೇ ಲ್ಯಂಬಿ ಮಾಡ್ಸಿದೆಲ್ಲ ಪೇಂಟಿಂಗ್ ಮಾಡಿ ಹ ಡೈರೆಕ್ಟ್ ಇನ್ನೊಂದ್ ಮುಂದ್ ಗ್ರಿಲ್ ಒಂದ್ ಹಾಕ್ಸದಐತಿ ಕಾಂಪೌಂಡ್ ಗತ್ಲೆ
ಹಾ ಹಾ.
ಬಿಡ್ರ ಫೈನಲ್ಟ ಜಾಮ ಓಪನ ಮಾಡ್ತಾರ ಏನ್ ಮಾಡ್ತಾರೋಡ್ಬೇಕ
ಹಾ ಹಾ
ಹ ಯಾವಾಗ ಲಾಸ್ಟ್ ಫೈನಲ್ ಟಚ್ ಮುಗಿದ್ೇ ಅವಾಗ ಹೋದಸಿ ಒಂದ ಒಂದ್ ವಾರದಸಿ ಒಳೆ ಬಂದ್ಬಿಡ್ತಿ ಒಂದ್ ತಿಂಗ್ಳ ಓಡದಂದ್ರ ರಮೇಶ್ನ ಒಂದ್ ತಿಂಗ್ಳ ಓಡದ ಅಂದ್ರ
ಹ್ಮ್
ಒಂದವ ಲ್ಯಾಪಟಪ್ ನ ತಗೊಂಡೊಕ್ ಬತಾ
ಥತಿಗ ಒಂದ್ ತಿಂಗಳು ಹೊಡದ್ ಬಿಿಟ್ಟ ನೀಲ್ಲ ಡಿಗ್ರ ಮುಗುದಂದ್ರ ಇಲ್ಲಿ ಡೈಲಿ ಮಾಡಕೊಂಡು ಕೂಡ ಅಂತ ಹೇಳಳ್ಕೈತೇನೆ ನನಗೆ ಹಾ ಬರ ಇ ಮಾಡ ಇವತ್ತ ನೀರಲ್ಲ ನೀನ್ ರಕ್ತ ಕಬೇಕಂತಲ್ಲ ಮತ್ತೆ ನೀನು
ರೊಕ್ಕ ಇಲೋ ಮರಯ
ಹಾ
ರೊಕ್ಕದ್ದೆಲ್ಲ ನ್ಯಾಟ್ರ ಆಗಲ್ಲ ಈಗ ಸದ್ಯ ಈ ಸದ್ ನಾ್ ಓದ್ತಿವಿ ಅಂತ ಬರಿೀ ಇಂಜಿನಿಯರಿಂಗ್ ಯಾರುಓದಲ್ಲ ಬಾಳ
ನೀವ್ಲ್ಲ ನಿನ್ಗ ನಿನ್ನವ್ರ ಅಂದ್ರೆ ಏನು ಪಕ್ಕ ಒಂದ ಒಂದ್ ತಿಂಗಳು ತೆಗಿದ್ಂದಲ್ಲ ಒಂದ್ ಒಂದ್ ಆರು
ಅದಲ್ಲ ಅಲ್ಲಿ ಶಾಲೆಗೆ ಎಕ್ಸ್ಪೀರಿಯನ್ಸ್ ಆಗತ್ ಬಿಡುವ ಅದು ಶಾಲ ಟಚಿಂಗ ಎಕ್ಸ್ೀರಿಯನ್ಸ್ೇರೆ
ಹಾಂ
ಇಲ್ಲಿ ಅವ ಜಿಬ್ ಮಾಡ್ತನ ಅದದ್ದಳಗಐ ನಾನು ುಲ್ಲು ಘಟ ಘನಟ ಜಿಪ್ ಮಾಡ್ತಾನ
ಹ್ಮ ಜಿಬ್ಬ ಸ್ಣ ಜಿಬ್ಬಲ್ಲತ
ಫುಲ್ಲು ಪ್ರತಿಯೊಂದ್ರಾಗ ಉಳಿಸಸ್ತಾನ ರೊಕ್ಕ ಲೆಕ್ಕಕ್ ಲೆಕ್ಕ
ಹಾ ಮತ್ತ
ಹಾ ಇಲ್ಲಿ ಹೋಗ್ಯವ ಅಂದ್ರೆ ಇಲ್ಲಿ ಹೋಗ್ಯ ಹೋಗ್ಿ ಇರ್ಬೇಕಕ್ ಅಲ್ಲಿಾಕ ಎಲ್ಲಿ ಹೋಗ್ಯವ ಅಂತೇಳೆ ಹಿಂಗೆ ಮಾಡ ನಮ್ಮೂಊರಾಗ ಬಂದು ಸೆಟ್ಲ್ ಆಗ್ಬಿಟ್ಟ ಮನ ಇತ್ಕಂದು ಇದು ಜಾಗ ತೊಂದ ಎಲ್ಲ ಮನಿ ಏನ್ ಕಟ್ತ
ಯೋ ಕಾಮೂನಲ್ಲಿ ನೋನು ಒಬ್ಬರಿಂದ ಎಷ್ಟು ಒಬ್ಬ ಒಬ್ಬ ಎ ಕೆ ಸಿ ಸ್ಟೂಡೆಂಟ್ ಏನ್ಡತು ಅಂತ ಹೇಳ
ಯಾವಏಳ್ ಸಾವಿರ ಎಂಟ ಸಾವಿದಂತ ನನಗೆ
ನಾನನ್ ಮತ್ತ ಒಬ್ಬ ಸೂಡೆಂಟ್ಂದು ಏಳ ಸಿ ಎರಡು ಸಾವರ್ ಬರ ಎಡು ತಿಂಗ್ ಬೇಸಿಟಿಗೆ ಇಲ್ಲ ದಿನ ಎರಡ್ ತಂಗ ಬೇಸ ಸೂಟಾಗಿ ಬರ ಎರಡ್ ಸಾವಿರಂದ ಮೂರ್ ಸಾವಿರ ತಗತನ
ಒಂದ್ ವರ್ಷಕ್ಕ ಅದು ಹ ಅವಾಗ ಯಾರ್ ಸಾವಿರದಂತ ಮತ ಅವಾಗ
ಹ್ಮ್ ಮತ್ತೆ ಎರಡುಐ ತಿಂಳಗ್ ಎಡ್ ಸಾವಿರ ಅಂದ್ರ ಒಂದ ಹುಳಗ ಅ ಈಗ ಶುಡ್ರ ಅವ ಅತ್ತಕ್ ಒಂದು ನೂರು
ತ್ತ
ಅವ ಬರೀ ಎಷ್ಟು ಮೂರ್ ಮೂರ್ ಹಡ್ರದ ಪಗಾರ ಅವ್ರಿಗೆ ಹೆಣ್ಮಕ್ಕಳಿಗೆ
ಆಯ್ತು ಮೂರು ಬಿ ಪ್ರರಕಾರಾರ ಒಂದ್ ತಿಂಗಳಿಗೆ ಮುಗಿತ ಕಡೆ ಜೈ ಅಂತ
ನಿಜೆ ಮಾಡಿ ಗಳಸನ್ ಮ್ರ ಅಂತವ ಲಿಂಗಯತ್ ಜಿಬ್ ಮಾಡ್ರ ಅವ್ರೇ ಬಾಳ್ ಕಳಸ್ತಾರ ನಮ್ಮೂರಾಗ
ಅಷ್ಟ ಆದ್ರೂ ಇನ್ನು ಇನ್ನುೂ ಮಾಡಿಲ್ಲ ಶಾಲೆ ಇಂಪ್ರೂವ್ಮೆಂಟ್ ಮಾಡಿಲ್ಲ ಒಂದಂದು ದೊಡ್ಡ ಕೋಣೆಗೆಟ್ಟ ಒಟ್ಟಿಗೆಸಿ ಮಸ್ನೆತ್ತ ಇಂಪ್ರೂವ್ ಮಾಡ್ಬೇಕಿಲ್ಲ ಹ್ಮ
ಇಂಪಲಿಮೆಂಟ್ ಮಾಡಕ ಮಾಡ್ಬೋದು್ ಮಾಡಿಬಿಡ್ತಾನ ಈ ನಾಳೆನ ಮಾಡ್ತಾನ ಮಾಡಕ್ ನಿಂದ್ರ ಅವ್ನ್ ಕೈಲಿ ಇತ್ತಂದ್ರ
ಹ್ಮ
ಅದು ನಮ್ಮ್ೂಊರ್ದು ಕಾಜಿಮ ಸಾವ್ ಅಂತದ ನ ಅವನ್ಕಾಯಗ ಐತಿ ಮತ್ತ ನಮ್ಮ್ ಬಿಜೂರ್ ಬಸ್ಸವರಾರಲ್ಲ ಅವ್ರಗ ಹೇೈಐತಿ ಅವ್ರದದೆಲ್ಲ ಪಾರ್ಟನರ್ಶಿಪ್ ಮೇಲೆಡದ ಈ ಒಂದು ಅಲ್ ಸಾಲ ಅ ಸು್ ಲೀಸ್ ಕೊತ ಒಂದ ವರ್ಕ್ ಇಷ್ಟ ಅಂತೆ
ಹೌದಾ ಹ್ಮ್ ಹ್ಮ್ ಹ್ಮ್
ಆ ಟೈಪ ಆಗದ ಬಾಳಿಗೆ
ಹ್ಮ ಹ್ಮ್ ಅದನ್ನ ಪ್ಲಾಟ್ ತೊಗೊಂಡಂಬಡ್ಬೇಕಕ್ ರೊ ಕೊಟ್ಟ
ಅದನ್ ತೊಳೋ ಅಷ್ಟ ಕೆಪಾಸಿಟಿ ಐತೆನ ಅವನಿಗೆ
ಇಲ್ಲಾನ ಮತ್ತೆ
ಹೊಲ ಮನಿ ಮಾರ್ಬೇಕ ಊರಾಗ
ಹಾ
ನಮಗು ಹೆಂಗನಡದ ಪರಮೇಶ್ ಅಣ್ಣ ಪ್ಲಾಟಿನಂದ ರೇಟ್ ಬಂಗಾರ ರೆಟಗೆ ಏರೆತಿ ನಮಗ್ ಈಗ ಪ್ಲಾಟ ನಮ್ಮ ಊರಾಗ
ಬಂಗಾರ ರೆಟ ಏನೋ ಬಂಗಾರ ರೆಟ ಬರೀ ಅದ ಒಂದ ಲಕ್ಷದ ಪ್ಲಾಟ್ಟ್ ರೈಟ್ ಏನ ಹೇಳತಿನ್ ನೀನ್ ಅವ್ನ ನಿನ್
ಇಲ್ಲ ಬಾಳ ನಮ್ ಊರಾಗ ಕಾಸ್ಟ್ಲಿ ಐತಿ ಈಗ ಎಲ್ಲ ರೋಡಾಗ ಅವ್ನುರೋ ಅಲ್ಲಿ ಬ್ಯಾಂಕಿನ ಹತ್ರ
ಹ್ಮ
ಕೊಟ್ಯಾನ್ ಗಟ್ಲೆ ಹೋಗ್ಯಾವ
ಅದೇ ಮತ್ತೆ ರೋಡಿಗೆ ಇದ್ವ ಎಲ್ಲ ಓತ್ತಾವ
ಹ್ಮ್ತ ಇದು ರೋಡಿಗ ಐತಿ ಅದು ಬಿಡ್ಡುು ಅಷ್ಟ ಈಜಿ ಆಗಿ ಕೊಡ್ತ ಅೇವನಿಗೆ
ಏನೆಲ್ಲಾ ಅಂದ್ರೆ ಆರಾಮ ಹೊಗತ್ ಒಂದ ಮೂವತ್ ನಲ್ವತ್ ಜನ ಬಂದೆ ಬರ್ತ ಸಂತ
ಮೂವತ್ ಲಕ್ಷ
ಹಾ ಮತ್ತ್
ಕಾಣೆಶಣ್ಣ ಮೂವತ್ ಲಕ್ಷ ಬಾಳ ಕಡಿಮೆ ಆಯ್ತು. ಅದ ಎಲ್ಲಾ ಗ್ರೌಂಡ್ ಐತಲ್ಲ ಗ್ರೌಂಡ್ ಐತಲ್ಲ ಅಲ್ಲಿ ಗ್ರೌಂಡ್ ಹಿಡಿದು ಸಾಲಿತನ್ ಅಂದ್ರ ಆ ಏನಿಲ್ಲ ಅಂದ್ರನು ನಮ್ದೆ ಹುಣಸೇಗ್ಯಾಗ್ ಪ್ಲಾಟ್ ಐತಿ ಮೂವತ್ತು ತೊಂಬತ್ತೈಐತಿ.
ಹಾ ಬಾ ಬಾ ಬಾ
ಈಗ ಈಗ ನಮ್ಮ ಅಪ್ಪನ ಈಗ ನಲ್ವತ್ ನಲವತ್ ಮೂರಕ್ ಮಾರಕತ್ತಾನ
ನಲ್ವತ್ತ್ಮೂರಕ್ಕಾ
ಹಾ ನಲವತ್ತ್ಮೂರಲಕ್ಷ ಮತ್ತ ಅದನ್ನು ಮೇನ್ ರೋಡ್ಗೆ ಐತಿ ಈಗ ಮೇನ್ ರೋಡ್ ಅಂದ್ರೆ ಈಗ ನಮ್ಮ್ಊರ ಬೆಳೆಕತದ ಈಗ. ಇದ್ಲ ಅಂದ್ರರುನು ಅದಕ್ಕ ಡಬಲ್ ತ್ರಿಬಲ್ ಮ ಪರ ಜಾಗನ್ ಆಯ್ತಿ ಏನ ಒ ಕೋಿ ಮೇ ಮೇಲೆಓದತು
ಆಬಾಬಾ ಬಾ.
ಅಷ್ಟ ಈಜಿ ಆಗಿ ಕೊಡಲ್ಲ ಅವ್ರ ಇನ್ನು ಇನ್ನಾ ಬೆಳಿತದ ಊರು ಅಲ್ಲಿ ಚಾದ ಅಂಗಡಿ ಸಹಿತ ಆಗ್ಯವು ನೋಡಿದ್ರ ಅಲ್ಲಿ ಅಲ್ಲಿ ಮಾಟ ಆಗ್ಯಾವ ಆಗ್ಯಾವವು
ಹ್ಮ್ ಹ್ಮ್ ಹ್ಮೂ.
ಈಗ ಅಷ್ಟ ಈಜಿ ಆಗಿ ಬಿಟ್ ಕೊಡಲ್ಲ. ಇನ್ನಾ ಏನ್ ಮಾಡ್ಬೇಕಂದ್ರ ಸುಮ್ಮು ಇಲ್ಲಿನ ಒಂದ್ ಕಡೆ ಒಂದ್ ಎಕರೆ ಹೊಲ ತಗೊಬೆಕಿವ ಸುಮ್
ಹ್ಮು.
ಒಂದ ಎಕರೆ ಹೊಲಾ ತಗೊಂಡ ಮಾಡಿದ್ರ ಆಗ ಜಲ್ದಿ ಇನ್ ಬಲ್ಲಿ ಹುಡುಗರ್ ಬರೋದ ಏನಂದ್ರ ವ್ಯಾನಿಂದ ಖರ್ಚಿಲ್ಲ. ನಮ್ಮೂರು ಹುಡ್ಗೂರ ನಡಕೊಂತ ಬರ್ತಾವ ಅಲ್ಲಿ ಬಾಳಕನ್ನಾ
ನಿಮ್ಮೂರ್ ದಂತ್ರು ಖರ್ಚಲ್ಲ.
ಹ ಅವ್ರದ್ದು ನಮ್ಮುರ್ ನಡ್ಕೊಂಡ್ ಬರ್ತಾವಲ್ಲ ಅಲ್ಲಿಂದನೇ ಲಾಭ.
ನಿಮ್ಮ ಊರುಕಚ್ಚಿಲ ಅತ್ತ ಕಡೆ ಒಂದ ಸ್ವಲ್ಪ ಬಾಂಬು ಕೊಡದರು ಕಡೆ ತಾತರು ಕೆದ್ದಲು ಮರಿ
ಟ್ರಿಪ ಬೊಮ್ಮಗೂಡ ಒಂದ್ ಯಾಡ ಟ್ರಿಪ್ ಅಲ್ಲಿದ ಸ್ವಲ್ಪ ಲಾಭ ನಡದದ ಮತ್ತೆ ಏ ಏನ ನಡಸ್ಯಾನ ನಮ್ ಸರ್ ಮತ್ತ ನಮ್ ಸರ್ ಸ್ಟೆಟಸ್ ಬರ್ತಾವ ನಿಂಗೆ
ಏ ಇಲ್ಲಪ ಸೆವ್ ಮಾಡೀಲ್ ನಾ.
ಇಷ್ಟ್ ದಿನ ಬ್ಯಾನರ್ ಮಾಡಿಕೊಡು ಅಲ್ಲಿ ಮಾಡಿಕೊಡು ಇವ್ರಿಗೆ ಇಡ್ತಿದ್ದಾ
ಹಾ.
ಈಗ ಸೆಂಚ್ತಾನ ಅದು ಎ ಐ ದಾಗ ಜಮೀನ್ ಒಳಗ ಹೋಗಿ
ಹ್ಮ್.
ಒಂದು ಹುಡುಗನ್ ಪೋಟ ಹಾಕಿ ಹಿಂಗ ಕಂಟೆಂಟ್ ಹಾಕ್ಬಿಟ್ಟ್ರ ಮುಗಿತ ಮಸ್ತಗೆ ಬ್ಯಾನರ್ ಕೊಟ್ ಬಿಡ್ತದ ಹಿಂಗ ನಾವೋದಯ ಪಾಸ್ ಆಗ್ಯಾದ ಅಂತ ಹೇಳಿ.
ಹ್ಮ್ ಹ್ಮ್ ಹ್ಮ್.
ಚೆಂತನ ಸ್ಟೇಟಸ್ ಹಾಕದ್ ಹಾಕದ
ಎಸ್ ಮಂದಿದಾಗಿರ ನವೋದಯ ಈಸದ
ಒಂದ್ ಇಬ್ರೇನ ಮೂವರ ಆಗಿರಬೇಕ ಈ ಸಲ ಇಬ್ರು ಮೂವರ ಆಗಿರಬೇಕ ಅನಸ್ತದ
ಮೂರಾಜಿಯೆಸ್ ಆಗೇರೇನ ಅಂಗರ ಮತ್ತೆ ಆಗತ್ ನೊಡೊ ಆಲ್ಮೋಸ್ಟಾಲ್ ಆಗಿರತ್ ಅಲ್ಲಿ ಅಂದ್ರ ಅಲ್ಪಸಂಖ್ಯಾತ ಹ್ಮ್ ಹ್ಮ್ ಆದರ್ಶ ಹ್ಮ್
ಯಾವವುದೋ ಒಂದ ಆಗಿರ್ತದೆ ಪಿಕ್ಸ್.
ಹ್ಮ್
ಏನ್ ಹೇಳ್ತಾನೆನ್ನಪ್ಪಾ ಅವನ್ ಸಣ್ಣ ಹುಡುಗುರಿಗೆಲ್ಲ ಪೀಸ್ಕೊಡೇರಿ ಅಂತ ಹೊಲತ್ತನ ಮತ್ತೇನ್ ರಮೇಶಣ್ಣ
ಮತ್ತ ಏನಿಲ್ಲ. ಶಿವ್ಯೆ ಹಚ್ಚಿದ್ನೇನ ಹಚ್ಚಿಲ್ಲಾ ಶಿವ್ಯೆ ಹಚ್ಚಿದ್ನೆನಪಾ ಅಂದೆ
ಯಾರ ಶಿವ್ಯ ಹಚ್ಚಿಲ್ಲ ಮೊನ್ನೆ ಊರಿಗೆ ಹೊತಿನಿ ಅಂತ ಹೇಳಿದ್ದ ಊರಿ ಊರಿಗ ಹೋತಿನಿ ಅಂತ ಹೇಳಿದಾ
ಹ್ಮ್
ಹೋಗಿರ್ಬೇಕ ಮೂರಮ್ಮ ಇದ್ದಾಗ
ಹ್ಮ್ ಹ್ಮ್ ಹ್ಮ್
ಹೋಗ್ಯಾನಸ್ತದ ಈ ಸದ್ ನಿನಗ್ ಯಾರ ಅಚ್ಚಿಲೇನ ನಿಮ್ ದೋಸ್ತರ್ ಹಾ
ನಾನ ನನಗ ಯಾರ ಹಚ್ಚಿಲ್ಲಪ್ಪ ಬಸ್ಸೆನ ಅಚ್ಚತ್ತಾನ ಅದ ಆ್ಯಪ್ನಾಗ
ಹ್ಮ್ ಹ್ಮ್ ಅ ಅಂಬರಷಣ ಅಂಬರೇಷಣ ಸಿಗ್ತಾನಂತ ಪವ್ಯಾಗ
ಸಿಗತನಂತ.
ಹಾ ಇಲಿ ಎಲ್ಲಾ ಸೂರಿಗ್ಬಿಟ್ಟನ್ಲೇ ಅಂಬರೀಷಣ್ಣ ಅಂತಾನ
ಪೂರ ಸೊರಿಗ್ ಬಿಟ್ಟಾನಂತೊಣ ಪುರ ಹೆಂಗ ಅಂದ್ರ ಆ ಪವ್ಯ ಅದನಲ್ಲ ಹಂಗಾಗ್ಯನಂತ
ಹ್ಮ್ ಮತ್ತೆ ಏನ್ ಹೇಳತ್ತಿ ಪೀಜಿ ಊಟೇನ ಏನ್ ಏದಿಕ್ಕ ಆತ್ತ ಹೇಳ ಅವನಿಗಿ
ಹೆಂಗಿದ್ ನೋಡಿದಿಲ್ಲ ಹೆಂಗ ಇದ್ ಹೆಂಗ ಆದನ ಎಲ್ಲಾ ಹೆಂಗ್ ಹೊಡದ ನೋಡಿದಿಲ್ಲ ಮೆತ್ ಮೆತಗ್ ನೌನ ಅಕಡಿ
ಕಾಲ ಎಲ್ಲ ಇರಲ ಮಚ್ಚ
ಕಾಲಲ್ಲೊ ರಮೇಶಣ ನನಗ ಇಲ್ಲ ಸಿಟ್ಟ್ ಮತ್ ಅನಮತ್ ಸಿಟ್ಟ ಅವಾಗ ಅವನ ಮ್ಯಾಲ ನನಗ
ಯಪ್ಪೊ ಅಂತಪರಿ ಸಿಟ್ಟಾಲೇ
ಏ ರಮೇಶನ್ಣ ಏ ಸುಮ್ಮನೆ ಹೊಡದಾನೇನ ಸಣ್ಣಟೆ ಹೊಡದಾನ ಏನ್ ನಮಗ ಅವಾಗ ಅಲ್ಲ ಮೂರಾರ್ಜೆಗ ಇದ್ದಾಗಿತ್ತ ಅಂತ ಹೇಳಕತಿನಿ
ಹ್ಮ್ ಹ್ಮ್
ಯಪ್ಪೊ ಏನ್ ನಮಗೇನ್ ಗುಲಾಮರಗತೇ ಹೊಡದಾನಾವಗ
ಹಾ
ಗುಲಾಮರ್ ಗುಲಾಂರ್ಗೈತೆ ಎಲ್ಲ ಹೇಳಿದ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡಬೇಕ್ ಅಂತ ಎಲ್ಲ ಮಾಡ್ಸಂದನ
ಅವ್ನಿಟ್ಟಿಗೆ ಮಲ್ಯೆ ಬುಟ್ಟ ಹೋಗ್ಬ ಬಿಟ್ಟ ಅವನೌನ್.
ಇನ್ನ ನಿಮ್ಗ ಇನ ಕಡಿಮ ಹೊಡ್ದಾನ ಇನ.
ನಮಗ್ ಕಡಿಮ ಹೊಡ್ದಾನ್ ಬುಡು ಎಲ್ಲ ಅವ್ರ ಗೂಡನೆ ಇರತಿವಂತ ಚೆಂತಾನ ಪಾಪ ಮತ್ತ ಹಾ ಹುಡಿ ಒಂದು ಹಡುಗುರ ಎಲ್ಲಾ ಶಾಪ್ ಆಕಿರ್ತವ ಬುಡು ಈಗೆಲ್ಲಾ ವಜ್ಜಿ ಕವಿ ಆಗಕತಾನ ಈಗ
ಹಾ
ಕವಿ ಕವಿ ಆಗಕತಾನ ಅಂತೀನಿ
ಹ್ಮ್ ಮತ್ತ್ ಕವಿ ಆಗ್ಬಕ್ ಮತ್ತ ಹಂಗ ನಾನನ್ ಸ್ವಲ್ಪ ಜ ಬು ಮಾಡ ಅಂತೆ ಏನ್ ಮಾಡ್ತ
ಹಬಾ ಹಬಾ.. ಎಲ್ಲಿಂದ ದೋಣ ಎಲ್ಲಿ ಕವಿ ಹೆಂಗ ಹೆಂಗ್ ಬಂತವನ ಗೊತ್ತಾಗೋತ್ ನಗ.
ಹೆಂಗ್ ಬಂತನಕ್ಕನಲ್ಲಿ ಮಗನ ಸಾಹಿತ್ಯ ಕ ಬುಕ್ ಇಗಳು ಸಾಮಾನ್ಯ ಮದನೆ ಮಾಡನಿ ಏನವ
ಓದ್ಯಾನಾ
ಇಲ್ಲಿ ದಾರ್ವಾಡೋಗ ಅವೇ ಮಾಡೇನ್ ಬರೇ ಅವೇ ಬುಕ್ಸ್ ತ ಅವೇ ಬುಕ್ ಒಯದೆನಿ ಬರೀ
ಹ್ಮ್ ಹ್ಮ್ ಹಂಗ್ ಭೂತಿ ಬದಿ ಮಾಡೆ
ನೀ ಮತ್ತ ಓದಿದ್ರಿ ನಿನಗೂ ಬರೀ ಅದ್ರಾಗ ಧ್ಯಾನ ಇದ್ರೆ ನಿನ್ ಅದೇ ವರ್ಡ್ಸ್ಗಳು ಬರ್ತಾವೆ ಬರೆ.
ಹಾ ಹಾ
ಅವಾ್ ಇನ್ನ ಓದ್ಬೇಕಂತ ಏನಂತ ಇನ್ನೊಬ್ ಯಾವ ಸಾಹಿತಿ
ಹ್ಮ್ ಹ್ಮ್
ಬೇಟಾಗಿದ್ದಂತ ಯ ಜಯಂತತ್ ಕಾಣಿಕ ನ ಅಂತ ಗೊತ್ತಿಲ್ಲ
ಹೌದ ಹೌದು ಸೋಟರಿ ಇಟ್ಟನವ ಹೈಲೆಟ್ಸ್
ಹ್ಮ್ ಬ ಬೆಟಗಿದ್ದಂತ ಇನ್ನ ಸ್ವಲ್ಪ ಇನ್ನ ಜಾಸ್ತಿನ ಓದ ಬುಕ್ ಏನ್ ತರ್ಸ್ಕೊಂಡು ಹದಂತ ಏನಂತಿನನಾ
ಹಾಂ ಹಾಂ ಬೋದಬೇಕಕ್ ಅಂದರ್ ಪೋನ್ ಬಿಟ್ಟಿಗೆ ಅದೇ ಮಾಡ್ಕ ಕುಂದಿರ್ಬೇಕು ಚಂತಾನ
ಹ್ಮ್ ಮತ್ತೆ ಅದೇ ಮಾಡ್ಕೊಂಡು ಕೊಡ್ಬೇಕು
ಹ ಬರೀ ಇನ್ಸ್ಟಾಗ್ರಾಮದಾಗ ಜಿವ ಕ ಹಾಕಿದ್ವಿ ನಾವು
ಇನ್ಸ್ಟಾಗ್ರಾಮು ಯೂಟ್ಯೂಬು ವಾಟ್ಸಪ್ ಹೊತ್ತಗೆ ಜೀವನ
ಹ್ಮ
ಆ ಹಚಲ ಒಳ್ಳೆ ಅಚ್ಚು ನೋಡು ಇನ್ನ ಸಾಕು ನ ಓದಂಗಿತ್ ಓದ.